ಏನಿಲ್ಲ ಸುಮ್ಮ್ನೆ ಹಂಗಿದ್ವಿ ನೀವೇನ್ ಮಾಡ್ತಿದ್ದೀರಾ
ಚಾ ಕುಡಿದ್ರಾ
ಹ ಕುಡಿದ್ವಿ ನೀವು
ನಾವು ಕುಡುದ್ವಿರಿ ಏನು ಮತ್ತೆ ಸಮಾಚಾರ ಮಧ್ಯಾಹ್ನ ಊಟ ಮಾಡಫದ್ರ
ಯಪ್ಪಾ ನೀವೇನ್ ಮಾಡಿದ್ರಿ ಮಧ್ಯಾಹ್ನ ಊಟ
ನಾವು ಅನ್ನ ಸಾರ್ ಮಾಡಿದ್ವಿ ನೀವ ಏನ್ ಮಾಡಿದ್ರಿ
ನಮ್ದು ಚಪಾತಿ ಪಲ್ಯ
ಓ ಪರವಾಗಿ ಇಲ್ಲ ಅಲ್ಲ ರೀ
ಹಾ ಹೌ ನಿಮ್ಮಷ್ಟು ಇಲ್ಲ ರೀ ಜೋರು ಈ ಹೇಳ್ಬೇಕು ನೀವೇ ಹೆಂಗಿದಾರೆ ಮನೆಯಲ್ಲೆಲ್ಲಾ
ಹಾ ಚೆನ್ನಾಗಿದ್ದಾರೆ ಮನೇಲಿ ಹೆಂಗಿದ್ದಾರೆ
ಹಾ
ಇನ್ನೇನ್ ಮತ್ತೆ
ಹ
ಅದ ಪರೀಕ್ಷೆ ಎಲ್ಲ ಹೆಂಗ ಮಾಡಿದ್ರಿ
ಚೆನ್ನಾಗಾಯ್ತು ಇವತ್ತು ಪರೀಕ್ಷೆ ಆಯತು ನಮಗುವ ಚೆನ್ನಾಗ್ ಬರ್ ಬಂದ್ವಿಹ್ಮ್ ನೀವ ಹೆಂಗ್ ಬರ್ದ್ರಿ
ಆ ಹಾ ನಾವು ಚೆನ್ನಾಗ್ ಮಾಡತವಿರಿ ನಾವು ಚೆನ್ನಾಗ್ ಮಾಡಿದೀವಿ ಹೌದು ನೀವು ಊರ್ಗ್ ಹೋಗಿದ್ದೀರೆನ್ರಿ
ಇಲ್ಲ ರೀ ಇಲ್ಲ ಇದ್ದೀವಿ ಪರೀಕ್ಷೆ ಮುಗಸ್ಕೊಂಡ್ ಹೋಗ್ಬೇಕು ಇಲ್ಲ ಸಿ
ಹ್ಮ ಹೌದ ಹೌದಾ ಓ ಹಾ ಸರಿ ಸರಿ ಹ್ಮ ಮತ್ತೆ ಅಂದ್ರೆ ನಾವವು ಹೋಗ್ತೀವರಿ ಅದ್ರೇ ಪರಿ‌ಕ್ಷೆಲ್ಲ ಮುಗಿಸಿಕೊಂಡು ಹೋಗ್ತೀನಿ,
ಹಾ ಹಾ ಅಂದ್ರ ಹೆಂಗ ಬಾರದ್ರಿ ಪರೀಕ್ಷೆ ಎಲ್ಲಾ? ಹ್ಮ್ ನಮ್ದು ಚೆನ್ನಾಗಯ್ತು ಹಾ
ಹಿ ಮತ್ತೆ ಇದು ಅದೇ ಮನೆ ಎಲ್ಲ ಕಟ್ಟ ಲ್ಲ ಎವರ್
ಹ ಮ ಮನೆ ಎಲ್ಲಾ ಇನ್ನುೂ ಇನ್ನ ಒಂದ್ ಆರು ತಿಂಗಗಳ ಇದೆ ಮೆನ್ ಆಾಗ ಹೋಗುತ್ತೆ. ನಿಮ್ದು ಆಗೋಯ್ತಾ ಮನೆ ಕೊಟ್ಟದೆಲ್ಲ
ಹಾ ರೀ ಕಟ್ತಾ ಇದ್ದೀವಿ ಹಂಗೆ, ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ,
ಹಾ
ಹ್ಮ್
ಇವಾಗ ಒ ಸ್ವಲ್ಪ ಮಳೆ ವಾತಾವರಣ ಎಲ್ಲಾ ಜಾಸ್ತಿ ಚೇಂಜ್ ಆಗ್ತಿರುತ್ತಲ್ಲ. ಜಾಸ್ತಿ ಒಳಗಂದ್ರರು ಒಳ್ಳ್ದಲ್ಲ, ಹ್ಮ್
ಹ್ಮ್
ಅಂದ್ರೆ ಎಷ್ಟು ಇನ್ನ ಎಷ್ಟ್ ತಿಂಗಗಳು ಬೇಕಾಗುತ್ತೆ?
ನಾವ ನ ಒಂದ್ ಆರಏಳ್ ತಿಂಗಲ್್ರರಿ.
ಹೌದಾ ನಂದು ಇನ್ನೇ ನಐು ತಿಂಗಗಳ ಆಗ್ ಆಗುತ್ತ ಸ್ವಲ್ ಬೇಗ ಬೇಗ ಮುಗಿಸ್ಬೇಕು ಅನ್ಕೊಂಡಿವ ಅಂದ್ರೆ ಮುಂದೆ ದಿನೂ ಚೆನ್ನಾಗಿರಲ್ವಲ್ಲ.
ಹೌದೌದು ಖಂಡಿತ.
ಮಾಡಡಕ್ಕೆ ಅದಕ್ಕೆ,
ಹ್ಮ್ ಹ್ಮ್
ಹ್ಮ ಪರೀಕ್ಷೆ ಎಲ್ಲ ನಿಂಗ ಅಂದ್ರೆ ಎಷ್ಟು ವಿಷಯ ನಿಮ್ಗೆ?
ಏನೇನ್ೀ?
ಪರೀಕ್ಷೆಗೆ ಎಷ್ಟ್ ವಿಷಯ ಇದೆ ಇನ್ನು ಬರಯಕ್ಕೆೆ ಅಂದ್ರೆ?
ಇನ್ನ ಸ್ವಲ್ಪ ದಿನ ಇದದೆೇರಿ, ಅಂದ್ರೆ ಇನ್ನು ಆರು ದಿನ, ಆ ಆರು ದಿನ ಇದು ಆ ಸಮಯ ಇದೆ ಅಂದ್ರೆ ಇನ್ನೊಂದು. ಪರೀಕ್ಷೆಗೆ ಹ್ಮ್ ಹ್ಮ್
ಇನ್ನೇನು ಸಮಾಚಾರ
ಹ್ಮ ಎಲ್ಬೇಕ್ ರಿ ನೀವೆಲ್್ರೆ ಕೇಳೋದು್ ನಾವು
ಹಾ ಹ ಮಂರಿ ನಿಮ್ಮಮ್ಮ ನಿಮ್ ಮನೇಲಿ ಮದ್ವೆ ಇತ್ತಂತಲ್ಲ ಮುಗೀತಾ ಇನ್ ಮನ್ ಕಟ್ಟಾದ್ಮೇಲೆ ಮಾಡ್ತೀರಾ
ಇಲ್ಲಲ್ಲ ನಮ್ದೆ ಮದುವೆ ಮನೆ ಕಟ್ಟಾದ್ಮೇಲೆ ಅಲ್ಲ ಮನೆ ಕಟ್ಬೇಕಲ್ಲಾ ಅದಾದ್ಮೇಲೆ ಮಾಡ್ತೀವ್ರಿ ಹಾ ನಿನ್ದ್ ಮತ್ತೆ ಅದ ನೀವು ಮದ್ೆಾವಾಗ ಮಾಡ್ಕೊಂತೀರಾ
ಸ್ವಲ್ಪ್ ಸ್ವಲ್ಪ್ ಸಮಯ ತಗೊಳುತ್ತೆ ಮಧ್ಯಾನಕ್ಕೆ
ಹೌದೌದು
ಹ್ಮ್ ಇನ್ನ ನಮು ಓದೆಲ್ಲ ಮುಗಿಬೇಕಲ್ಲ
ಹಾ ಹಾ
ಹ್ಮ
ಹೌ ಹ
ಇನ್ನೇನ್ ಸಂಮಚ್ಚಾರಾ
ಇದ ಹೇಳ್ಬೇಕು ಎಲ್ಲಿ ಮನಲ್ಲ ಚಿಕ್ ವಯಸ್ಸಿಗೆ
ಏನು
ಇಷ್ಟು ಚಿಕ್ಕ ವಯಸ್ಸಿಗೆ ಮನೆ ಎಲ್ಲ ಕಟ್
ಹ್ಮ ಆಸ ಅಲ್ವಾ ಇದು ಒಂದು ಕಟ್ಟಕ್ಕೆ ಮೊನ್ನೇನಾ
ಹಾ ಹೌದ್ದೌದ್ರಿ ಖಂಡಿತ ಕಟ್ಲೇಬೇಕು
್ಮ ಹ್ಮ
ಇೇ ಹೇಳ್ಬೇಕು ಈ ಹೇಳಿದ್ರೆ ನಾವು ಕೇಳೋದು ನಮದು ಮದುವೆ ಅದೇರಿ ಇನ್ನೊಂದ ಮೂರ್ ನಾಕಕ್ ವರ್ಷ ಅ ಮದ್ ಮಾಡ್ಕೊಂಡ್ ಬಿಡ್ತೀನ್ ರೀ
ಹ ಹಾ ಹೌದದು ಇದ್ದೇನ ನೀವಂದ ಒಂದ್ ವರ್ಷ ಎರಡ್ ವರ್ಷ ಚಾಣ
ಅದೇ ಮೂರ್ ವರ್ಷ ನೀವ ಯಾವಾಗ ಮಾಡ್ಕೊತೀರಾ ನೀವ್ ಮೊನ್ನೆನೇ ಹೇಳ್ತಾ ಇದ್ರಲ್ಲಾ.
ಅಯ್ಯೋ ಇನ್ನ ಒಂದ್ ವರ್ಷ ಬೇಕಪ್ಪ ಮನೆಯಲ್ಲ ಕಟ್ಬೇಕಲ್ಲ
ಹೌದು ಖಂಡಿತ ರೀ ಕಟ್ಟ್ರಿ ಕಟ್ ಟ್ರೀ ಮನೆಯಲ್ಲ ಕಟ್ಟ್ರಿ.
ಅಮ್ಮಂದ ಆಸೆ ಬೇರೆ ಮನೆ ಕಟ್ಟದ್ ಮಾಲಿ
ಹೌದು ಖಂಡಿತ ಅಮ್ಮ ಅಪ್ಪ ಆಸೆನ ಅದಲ್ವಾ ಮಕ್ಳ ಬೆಳಿಬೇಕು ಅಂತ ಬೇರೆ ಏನ್ ಆಸೆ ಇರುತ್ತ ಹೇಳಿ ಅವ್ರಿಗೆ ಹ್ಮ್
ಅವರ ಕಾಲ್ ಮೇಲೆ ನಿಂತ್ಕೊಂಡ್ರೆ ಅವ್ರಿಗು ಖುಷಿನೆ
ಕಂಡಿತ ಮಕ್ಳ ಬೆಳ್ಡು ಅದೇ ಖುಷಿಯಾಗೊದು.
ಹ ಪ್ರವಾಸಕ್ಕೆ ಎಲ್ಲೂ ಹೋಗಲ್ವಾ.
ಪ್ರವಾಸಕ್ಕೆ ಹೋಗವದೇ ಪರೀಕ್ ಆದ್ಮೇಲೆ ಈ ಸ್ನೇಹಿತರಎಲ್ಲ ಒಟ್ಟು ಗೂಡಿದ್ರೆ ಹೋಗದ್ಬೋದ್ರಿ. ಈ ಸ್ನೇಹಿತರು ಅದೇ ಇವಗ ಏನಂದ್ರೆ ಅವ್ನು ಕಾಲೇಜ್ ಹಾಸ್ಟೆಲ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇರೋದ್ ಅವ್ನು. ಹ ಅದಕ್ಕೆ ಹ ಇವಾಗ ಇನ್ನು ಶಿಫ್ಟ್ ಮಾಡ್ತೀವಿ ನೆಕ್ಸ್ಟ್ ಹೊರ್ಗಡೆ ಎಲ್ಲಾದ್ರು.
ಹ್ಮ್ ಹ್ಮ್
ಹ್ಮ್ ಹೊರಗಡೆ ಶಿಫ್ಟ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಪ್ರವಾಸ ಹೋಗ್ಬೇಕ್ರಿ ಅದೇ ಇಲ್ಲೇ ಅಂದ್ರೆ ಗಾಡಿಯಲ್ಲಿ ಪ್ರವಾಸಕ್ಕೆ ಹೋಗ್ಬೇಕು ಅಂತಿದೀವಿ ನಾವ್ ನಾವೇ ಅಂದ್ರೆ ಫ್ರೆಂಡ್ಸ್ ಎಲ್ಲ ಒಟ್ಟುಗೂಡಿ. ಹ್ಮ್ ಅದೇ ನಾನು ಗಾಡಿ ಓಡ್ಸೋಕ್ ಬರುತ್ತೆ ನಾನು ಓಡ್
ಜಾಸ್ತಿ ದೂರ ಹೋಗ್ತೀರಾ ಅಥವಾ ಇಲ್ಲೇ ಎಲ್ಲಾದ್ರೂ ಸಮೀಪ್
ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ಸಮೀಪ ಅಂದ್ರೆ ಒಂದಿನ ಹೋಗ್ಬರ್ತೀವಿ.
ಕೆಲವೊಬ್ಬರು ಒಂದು ವಾರ ಹೋಗ್ತಾರೆ ಅದಕ್ಕೆ ಅಂದೆ
ಇಲ್ಲಾರಿ ಮನೇಲೆಲ್ಲ ಕಳ್ಸಲ್ಲ ಅಲ್ಲ ಅಂದ್ರೆ ದುಡ್ಡು ಅಹ ಪಿಚ್ ಅದೇ ಮನೆಯಲ್ಲೆಲ್ಲಾ ಕಳ್ಸಲ್ಲ ಸುಮ್ಮನೆ ಯಾಕೆ
ಹ್ಮ ಹಾ ಹ್ಮ ಇನ್ನೇನು ಮನೇಲಿ ಅಪ್ಪ ಅಮ್ಮ ಚೆ ಚೆನ್ನಾಗಿದ್ದಾರಾ
ಹಾ ಚೆನ್ನಾಗಿದ್ದಾರೀ ನಿಮ್ಮ ಮಾಮ್ಮ ನಿಮ್ಮಮ್ಮ ಚೆನ್ನಾಗಿದ್ದಾರ
ಹಾ ಚೆನ್ನಾಗಿದ್ದಾರೆ
ಹಾ
ಇನ್ನೇನು ಬರ್ರಿ ಮನೆ ಶಾಂತಿಗೆ ಚೆನ್ನಾಗ್ ಮಾಡ್ತೀವಿ
ಹಾ ಬರ್ತವ್ರಿ ಮನೆ ಶಾಂತಿಗ ಆ ಖಂಡಿತ ಬರ್ತವ್ರಿ
ಹ ಬಟ್ಟೆಯಲ್ಲ ತಗೊಡ್ತೀವಿ ನಾವೇನೆ
ಓ ನೀವು ಕರೆಯೋದ ಹೆಚ್ಚ ನಾವ್ ಬರೋದ ಹೆಚ್ಚ ಬಿಡಿ
ಒಳ್ಳೆ ಊಟ ಹಾಕ್ಸಿ
ಅಲ್ವಾ ಹು ಹು ಊಟದಾಗೆಲ್ಲ ನಾವ್ ಮುಂದಿರ್ತೀವಿ. ಬಿಡ್ರಿ ನಿಮಗೆ ಗೊತ್ತಿಲ್ಲ
ಹೌದಾ
ರೂಟಿ
ಹು ನಿಮ ಕಡೆ ಏನೇನ್ ಅಂದ್ರ ಮಾಡಸ್ತಾರೆ ಅಲ್ವಾ ಊಟ ಮದ್
ನಮ್ಮ್ ಕಡೆ ಅಂದೆ ನಮ್ ಕಡೆ ಏನ್ ಮಾಡ್ ಸ್ಟರ್ ಅಂದ್ರೆ ಇದು ಅಂದ್ರೆ ಏನಪ್ಪಾ ಆಹ ಒಬ್ಬಟ್ಟು ಹೇಸರುಬೇಳೆ ಕಾಳು ಮತ್ತು ಪಲಾವು ಮತ್ತು ಚಿ ಚಿತ್ರೊಬ್ರು ದೋಸೆ ಒರು ಇಡ್ಲಿ ಪೂರಿ ಉಪ್ಪಿನಕಾಯಿ ಉಪ್ಪು ಇದೆಲ್ಲ ಹಾಕ್ತಾರೆ. ಮತ್ತೆ ಹಪ್ಳ ಮತ್ತೆ ಅನ್ನ ರಸಂ ಮಜ್ಜಿಗೆ ಅಂದ್ರೆ ಬಾಡ ಊಟಾನೂ ಮಾಡ್ತೀವಿ ಅಂದ್ರೆ ನಾವ್ ಮದ್ವೆ ಆದ್ಮೇಲೆ ಬೀಗರ ಊಟ ಅಂತಾನೂ ಮಾಡ್ತೀವಿ. ಹಾ ಗುರುಪ್ರವೇಶಕ್ಕೆ ಬರೀ ನೀವು ಇದು ಒಬ್ಬಟ್ಟು ಊಟ ಸಾಕ್ತೆವರಿ
ಹೌದಾ, ನಮ್ ಕಡೆನು ಅಲ್ಲತಾರೆ. ಬಟ್ ನಮ್ ಕಡೆ ರೊಟ್ಟಿ ಊಟ ರೊಟ್ಟಿ ಊಟ ಹಾಕಸತಿವಿ ಬೀಗ್ ಊಟ ಎಲ್ಲ ಮಾಡಸಲ್ಲ.
ಇಂ ಇಂಗ,
ಹ್ ಅಂದ್ರೆ ಅದು ಹಿಟ್ಟು ಬೇರೆ ಇರುತ್ತೆ ಜೋಳ ಅದುು ಇತ್ತು ಅಂತ, ಹದ್ ಹಾ ಅದ ಅಂದ್ರೆ ಕಟ್ಟಿ ಅಂದ್ರೆ ಕಟ್ಟಿಯಾಗಿ ಮಾಡ್ತೀವಿ ಜಾಸ್ತಿ ಮೆತ್ತದ್ ಮಾಡಲ್ಲ ಮೆತ್ತದ್ದ ಮನೆ ನೋಡಕ್ ಮತ ಮಾಡ್ತಾರೆ ಹ್ಮ್ ಕಟ್ಟಿದ್ ಹೊರ್ಗಡೆ ಅಂದ್ರೆ ಮಸ್ತ್ ಹಸರು ಶೇಂಗಾ ಪುಡಿ ಅಂತ ಗೊತ್ತಾ ತರ ಮಾಡ್ತಾರೆ.
ಹಾ ಹಾ
ಅದರ ಜೊತೆ ಕೊಡ್ತಾರೆ ಇದಾಗೆಲ್ಲ ಸ್ವಲ್ಪ. ದಲ್ಲ ಅದು ರೊಟ್ಟಿನೇ ಅದಕ್ಕೆ ಮಸರು ಚಲ ಎಲ್ಲ ಹಾಕಿ ಕರೀತಾರೆ ಎಣ್ಣೇೆಗೆ. ಅದೊಂದು ತರ ಟೆನ್ಸ್ ಚೆನ್ನಾಗಿದೆ, ರುಚಿ
ಹ ಹೌದಾ, ನಮ್ ಕಡೆ ಎಲ್ಲೊ ಅದ್ರೊ ಿ ಊಟ ಎಲ್ಲ ಇರಲ್ಲ ರೀ,
ಹ್ಮ ಹಾ
ಅಂದ್ರೆ ನಾನನ್ ಹೇಳಿದ್ನಲ್ವಾ ಹಾ ಅಂದ್ರೆ ಒಬ್ಬಟ್ಟ ಊಟ ಅಷ್ಟೇ ಇರುತ್ತೆ.
ಹೌದಾ ಒಬ್ಬಟ್ಟ ನಮ್ ಕಡೆನೂ ಮಾಡ್ತಾರೆ ಬಟ್ ಹಬ್ಬಗಳಗಳಲ್ಲಿ ಜಾಸ್ತಿ ಅಂದ್ರೆ ಇವಾಗ ನಿಶ್ಚಿತಾರ್ಧದಲ್ಲಿ ಮಾತ್ರ. ಹತ್ರ ನಾವವು ಒಬ್ಬಟ್ಟು ಮಾಡ್ತಿೀವಿ, ಮದ್ವೆೇಲೆಲ್ಲಾ ಒಬ್ಬಟ್ಟು ಮಾಡಲ್ಲ
ಹೌದಾ
ಹ್ಮ್
ಹ್ಮ್ ಹ್ಮ್ ನಮ್ ಕಡೆ ಹೆಂಗೇನಿಲ್ಲಾರಿೀ, ಹ್ಮ್ ಖಂಡಿತ ಬರ್ತೀವ್ರಿ ನಾವವು್ ಬರ್ ಬರಲೇಬೇಕು ಬಂದೇ ಬರ್ ಅಂದ್ರೆ ನಮ್ ಕಡೆ ಎಲ್ಲ ಒಬ್ಬಟ್ಟ ಊಟ ಅಲ್ ವಾ್ ಅಂದ್ರೆ ನೀವು ಖಂಡಿತ ಬನ್ನಿ
ಹಾ ಸರಿ ಸರಿ ಬ ವಿ ೇನು ಬ ನೀವು ಹೋಗ ಬರೀ ಪ್ರವಾಸಕ್ಕೆ ಹುಷಾರಗಿ
ಆ ಪ್ರವಾಸಕ್ಕೆಲ್ಲ ನೀವು ನೀವ್ ಹೋಗ್ತಾ ಇದ್ದೀರಾ
ನಾವು ಓಗ್ಬೇಕಂತ ಮಾಡೀವಿ ಗೊತ್ತಿಲ್ಲ ಏನೇನ್ ಆಗುತ್ತೋ. ಬೆಳದಿರೆಲ್ಲ ಬೇಗ ಬಂದ್ರೆ ಓ ತಿವಿ
ಕಂಡಿತ ಸಾ ಸರಿರಿ. ನೀವು ಅಷ್ಟೇ ಎಲ್ಲೂ ಸ್ನೇ ಸ್ನೇಹಿತರು ಹುಡುಗಿರು ಹುಡುಗ್ರು ಎಲ್ ರು ಅಸ್ಟೇ
ಸರಿ ಸರಿ ಮನೆ ಒಮ್ಮ ಮನೆ ಶಾಂತಿ ಕರಿತಿವೆ ಬರ್ರಿ
ಹಾ ಖಂಡಿತ ಬರ್ತವ್ರಿ ನೀವು ಬನ್ನಿ.
ಹ್ಮ